ಏ
ಅಲ್ಲ
ಏ ವಯಸದರ್ತಿದ್ವಿ ನೀವ್ ನೋಡಿದ್ರೆ ಇಷ್ಟ
ಮೂರನೇ ಅದು ನೀ ಏದ ಇನ್ನ ಮತ್ತ ನಾಕನಲ್ಲಿ ಹ ಚಳೆ ಇ ಎಂಟದ ಬಂದಿದ್ದ್ ನಾನನ್ನ ಯಯ ಹಗೆಟ್ಟು ಯಾರಿಗಾಯಿ ಏ್ನ್ ವಯಷ್ ಹೆಂಗ್ ಮಾತಾಡಿದ ಗೊತ್ತ ಬಿತ್ತ ಓ ಹಿಂಗಗೆ ನಿಂತ ಹಂಗಗೆ ನಿಂತ ಹ ಯಾಗರಿಬೇಕಂ ನೋಡ್ ಇಲ್ಲಯ ಎಲ್ಲಿ ಕಪನಿಯಾಗ ಬಂದ ಆಶೆತ ನೀರ ಹಬ್ ನೀ ಹೇಳಏ ಹೇಳಿದ ದಪ್ಪ ಹೇಳ ದಪ್ಪ ಹೇಳ ಕ್ರಿಕೆಟ್ ಆಡಕ ಚಂತಲ್ಲ ಕೀಪರ್ ಇಂತ ಕ್ರಿಕೆಟ್ ಹೆಂಂತಗಲ್ಲ ಲ್ಲ ಅವ್ರಿಗೆ ಹ ಇಲ್ಲಿ ಉಂಟೆ ಅಲ್ಲ ನಿಂಗಸೂರ್ಗೆ ಹೋೋಗಿಲ್ಲ ಮುಯ್ತಾ ಇಲ್ಲ ಮುಗ ಬಂದ್ಬಿಡವ ಎಲ್ಲ ಉಡಿ ನ ಹೊಡಿ ಮಗಿ ಬರ್ಬೇಕಪ್ಪ ನೀ ಕಾಯಿ ಮುಗ ಬಂದವು ಮೀನದಕ್ ಬಂದ ಹಾ ಬೆಂಗರು ಅಂತ ಬಿಡುವ ನಂದ ಇಲ್ಲ
ಹಾ
ನಿನ್ಗ ಏನಪ್ಪ ಅದಾರ ಯಾಕ ಯ್ ಮೂರ್ ಬಲ್ ಆಗ್ಯಾವ
ಅದು
ನಿಧಾನಲಿಪ್ಪ ನಿಧಾನ
ಹಾ
ಹಾ ಹರ
ಹ ಅಜಜಯ
ಅಜ ನದು ಯ ಯೋಗ ಈ ಅಜ್ಜು ಯಾಕಟ್ಟಿಂಗ ಅದ ಹ ಹಹಾ ಹ ಹ ಮ ಬೋಲಿ ನಾರಾಜ
ಹ್ಮ
ಏ ಅಜ್ಜ ಅದ್ ಯಾಕೇಟಿಂಗ ಗಡ್ಡ ನೋಡ ಪೂ ಗಡ್ಡ ಏ ಗಡ್ಡ ನೋಡು ಏಳ್ಚವ ಪೂ ಹ್ಮ ಹಾ ಹ
ಏ ಮಹಬುವ
ಹ ಏ ಒನ್ನೂರ ಏ ಹೆಂಗ ಮೈತ್ಯ ಹೆಂಗ ಪಡೆ ಎಲ್ಲಕ್ಷನ್ ಕರ್ಕೊಂದೋತ್ತಿಲ್ಲ ಏ ಮೈಬೂ ರಾಜಂದ ಯಾಕೆನ್ ಕೇಳ ಹ ಎ ರೋಟಿ ಬೈ ರೇಟಿ ಬಿಡಿ ಅಲ್ಲ ಗಡ್ಡೆ ಸಶ ಮುಂದ ನೀನು ಹ ಇಲ್ಲ ಬಿಸಮಿಗೆ ಬಂದಿಲ್ಲ ಹ ಏನ ಅಲಾ ನಾ ಬರ್ಲಾ ಏನ ಬರ್ಲಾ ಅಬಿಯ
ಹಾ ಬರ್ಲಾ
ಎದ್ದುಡಿ ಎದ್ದಡಿ ನಾವು ಓದತ್ ಬಿಡ ನಡಿ ಬ್ಯಾಡ ಅಂದ್ರೆ ಓದ್ತಿದ್ದ ಅ ಬಾಂದಾನ ಹ ಹೇಳ ಬಾಲ ನಠಛೌ ಓಹೀ ಹಾಯವಿ ಶಟ್ ಲಯದ ಏ ಎ ಸ ಲ ವಡ ವಡ ಇನಂದ ಇನಂದ ಎ ರೋಡಿ ಬೈಲಿ ಅಜ ಎ ಮೈ ರೋಟಿ ಬಟ್ಟ ತಳ ಲೇಔ ಗ ಟಕ್ ವ ಮಹಗೆ ನೀ ನೀ ಹ ಹ ನೀ ಕ
ಅಜ್ಜಿ ಸಿಕ್ಸ್ ಓದಿ ರೋಡಿಗೆ ಹೋಗಬಕ್ ಬಲ್
ಹ ಊ ತು ಹ್ಮ ಅದಲ್ಲಿ ಮಾತಾಡು ಎರಡು ಪ್ಯಾಕೆಟ್ ಮಾಡಿದೀಪ್ಪಾ ನೀ ಮಾಡಿದಪ್ಪ ಮನ ಹೌದು ನೋಡುವ ಇಲ್ಲಂದಕಿಟ್ಟ ಮನ್ಯಾಗ ಎಷ್ಟ್ಯ ಹರತ್ತು ಜಾಸ್ತಿ ಹಮ್ಮ ಹತ್ತಸಚ್ಚ ಆಯಷ ನಿನ್ನಂಗ ದಡೇಶ್ ತಿನ್ಗೆ ಚನ್ನಗಳ ನೋಡಿ ಹ ಹ ಅಲ್ಲಿ ಬಂದೆ ಗಾಕ
ಜ
ಅಜಿಮನಿ ಹದೆೇ ಯಾರ ಅಣ್ಣಸ ಹೋಗ್ತದೆ ಯಾತಿಸಣ ಕಡಕೊಂಡ ಏನ ಏನ್ಟಣ ಪತ ಅದೇ ಅದೇ ಅದ ಅ ಸಂಗಿನ ಹ್ಮ್ ಅದೇತ್ತುದು ಕರ್ಕೊಂಡ ಏ ಅಜ್ಜು ಸಿಕ್ಸ್ ಹೋಗ್ಲಿಲ್ಲ ಅದ ಆಯ ಅಜ್ಜು ರೋಟಿ ಹೋಗ್ಬೇಕಿದ್ಯಾ ಬಾಲ್ ಏ ನೋಬಾಲ ಅಂತ ಅಜ್ಜು ನೋಬಲ ಅಂತ ಏ ನೋಬಲ್ ಕೊಡ್ಬೇಕಕ್ಲ್ ಅದ ಹ ಹ ಬಡ ಬಡ ಹಂಗಗೆಗ ಹೋಗನಾ ಸ ಮುಖ್ಯ ವಿನ್ನಂದಡ
ಹ
ಹ್ಮ ನೀನ್ ಆಡ್ಸ್ಕ್ ಕತ್ತೆ ನಾನಲ್ಲ ಹಂಗ ನೋಡ ಹೇಳಂಟ ಹೇಳ್ಬೇಕು ನೀನಪ್ಪಾ ಶರಣಾರ ಹ್ಮ ಹಾ ಹಾ ಸಂತಾನ ಉತ್ಕ್ಕೆ ಹಾ ಹಂಗೆ ಬೋಗತಾಗ
ನೀನು
ಹಪ್ಪ ಕುರುಡ ಯಾವ ಕುು ಕರೆಕ್ಟ್ ಹೇಳ ಆಚೆ ಮಾಡ ನಾ ಚೆಂತೀನಿ ಹ ಅಲ್ಲಿ ಒಂದ ಅಪ್ಪ ಇ ಚಪ್ಪನೆರದೇಗೆ ಯ
ಹ
ಅಲ್ಲೇ ಕಾಲಿ ನೀಟ ಅವ ಚಪ್ಪಲಿ ನೋಡಿದ ನೋಡದಪ್ಪ ಇದಾವಲ್ಲ ಹ ಹ ಯಾರಲ್ಲ ಮುಗಿ ಯಾರು ಯಾರ ಕುಬಲ್ಯ ಹಾ
ಹಂಗಪ್ಪಾದಾಮ
ನನಪಾ ಅ ಆಗ್ ಅಯ್ತೇನಪ್ಪ ನಪ್ಪಾ ಎನ್ಕೊಂಡ ಬಿಡ್ರಿ ಯಾರು ನಾ ಇಲ್ಲ ನಾರ ತ ಮಾಡ ತಮ್ಮ ಅದಕ್ಕೆ ಮತ್ತೆ ಒಬ್ಬನೇ ಮಾತಾಡ ನಾ ಎಾರ ತಗಾನ ಯ್ತ ಎ್ರ ತುಂಬಕ್ಕೆ ಹೋಗ ಹ ಏ ಅಜ್ಜಿ ನಾಗೌಟಲ್ಲ ಹ ಅಜ
ಆಯತಾ ಯ ಯತಾ
ಹ
ಹಂಗಪ್ಪಾ
ಪಾ ನಿ ನಾವ ಒಬ್ಬನ ಹಯ್ಕೊೊಳ್ಳೋದಯ್ತು ನೀ ಏನ್ ಬೇಸ ಆರಾಮ್ ಕು ಏನಪ್ಪ ಚಿಕನ್ ಅಡು ಮೂಡಿ ಬಂದಿ ಕುಗ ಪರೋಟ ಹಾ ದೊಡ್ ಮಟ್ಟನ್ ಹೇ ಹ ಹಬ ಐತಿ ಮಾಡ ನಡ ಹಾ ಕೊಯ್ಬೇಕಪ್ಪ ಈಗಲ್ಲ ಅನ್ನ ಸಾಂಬಾರು ಒೇ ಮನ್ ಮಾಡಿತ್ತು ಏನ್ ಮಾತಾಡೋದ ಅದವಾರ ಹೆಂಗ್ ಪತೀನ ಹೆಂಗ ಇಂಗ್ಲೀಷ್ ನಿಗೆ ಹ್ಮ್ ನೀ ಹೆಂಗ ಇದೀಪ್ಪಾ ಹ ಇದ್ರ ಮೇಲ್ ಕುಂಟಿು ಕುಡ ಮೇಲ್ ಕುಂಟ ಏನಲ್ಲ ಗೊತ್ತಕ್ಕ ನಾ ತುಪ ನೀರಿನ ಮೇಲೆ ನೀ ಗುಂತಿ ತುಪ್ಪೂರ್ ಮೇಲೆ ತುಪ್ಪ ಬಿಟ್ರೆ ಆದ ಮೇಲೆ ಕುೊಂಡಿರ್ತೀವಿ ಹೌದಪ್ಪಾ ಯಾರ ವಾರಲ್ಲ ಬೇರೆ ಯಾರು ನೋಡಪ್ಪಾ ಕಷ್ಟ ಸತ ಹೌದು ಹ ಮದ ಮಾಡಿಕ ಮೂಡ ಹ ಮದ ಮಾಡಿಕ ಬಿಡೋ ಹ ಅಜ ಮ ಮಾಡ ಅ ಅಜ್ಜಿ ಮನೆ ಎಲ್ಲ ಇತಿ ಅಜ್ಜಿ ಮನೆ ಅಂತ ಕ
ಎಲ್ ಹೆಂಗ ಮ ಮಳೆ ಬರತ್ತಲ್ಲ ಕೇಳ
ಮಳೆ ಬಂದ ಮೂರು ತರ ತಂದು ಕೊಡ್ತಿಲ್ಲ ಅಂತಲ್ಲ ಹ್ಮ್ ಎರ ರೂಪಿ ಕೆಜಿ ಆಗತ ಇದ ರೂಪಿ ಕೆಜಿ ಆಐ ಕೇಳ ಹ ಎಲ್ಲಾರ ಕುಂತಾರೆ ನಲ್ಲದ ಅಲ್ಲ ನಿನ್ನಿಂದ ಆಳ ಹೌದಪ್ಪಾ
ಇ ಮುಗಿ ಯಾವಾಗ
ಮುಖ್ಯ ಪುಕ್ಷಟೋಟಲ್ಲ ಹ್ಮ ಕೆಂಚರ ಪ ಓಡಂಗ್ ಬಿುಟ್ಟ ಅ ಗುಗ ಲ ಹ ಹಾ ಹ ಇ ಹ ಹ ಸದಾ ಹ ವೈಡ್ ಹ ವೈಡ ವೈಡ ವೈಡ
ಬಟ
ಏ ಒಂದೂ ರೈಲ್ಲಿಗೆ ಪೆಟ್ರೋಲ್ ಹಾಕ್ತ ಇಲ್ಲ
ಆಯ್ತ ಕದಮ
ನೀ ಏನಪ್ಪಾ ಸರ್ತ ತಡಿ ಚ